ಹಲೋ ಕೇೇಳಸ್ತಿದ್ಯಾ ಹಲ್ಲೋ ಹಲೋ ನಾನ್ ಮಾತಾಡದ ಕೇೇಳಸ್ತಿದೀಯ ನಿಮ್ಗೆ
ಹಲೋ
ಹಲೋ ಹೇಳಿ
ನಾನ್ ಮಾತಾಡೋದ ಕೇಳಸ್ತಿದ್ಯಾ ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬರ್ತೀರಾ ಪ್ಲೀಸ್ ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ ನೀವು
ಹಲ್ಲ
ಕೇಳಸ್ತಿದ್ಯಾ
ಕೇಳಿಸ್ತಿದೆ ಕೇೇಳಸ್ತಿದೆ
ಹಾ ನಿಮ್ಮ್ ಹೆಸರು
ನನ್ನ ಹೆಸರು ಅರುಂಧತಿ ಅಂತ ನಿಮ್ಮ್ ಹೆಸರು
ಹ ಹೆಸರು ಶ್ರಯಾ ಅಂತ ಹೇಳಿ ಊಟ ಆಯ್ತಾ
ನಂದು ಟ ಆಯ್ತು ನಿಮ್ದು ನಂದು ಬೆಳಗಾವಿ
ಬೆಳ್ಗಾವ ಕೆ ಆ ಕಡೆ ನಮ ಸೈಡ್ ನಾನು
ನೀವು ಹೌದಾ ಏನ್ ಮಾಡ್ಕೊಂಡಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ ಓದ್ತಿದ್ದೀರಾ ಅಥವಾ ಕೆಲ್ಸ ಮಾಡ್ತಿದ್ದೀರಾ ಹೌದಾ
ಇನ್ನು ಓದಾಚನ್ ಓದಾಚನ್
ನನ್ ನಾನು ಓದ್ಲ ತಿನ್ನ
ಹಾ ಹೌದ್ತೀರಿ ಏನ್ ದ್ತೀರಿ
ನಾ ಈಗ ಡಿಗ್ರಿ ಇಂಜಿನಿಯರಿಂಗ್ ಮಾಡನ್ು ಸೆಕೆಂಡ್ ಇಯರ್ಿದ್ದೇನ್
ಹಾ ಹಾ
ಹಾ
ನಿಮ್ದ್ ಹಿಂದೆ ಫುಲ್ ನಾಲೇಜ್ ಇದೆ ಕೇಳಿಸ್ತಿಲ್ಲ ನೀವು ಮಾತಾಡೋದು ಅಲ್ಲಿ ಎಲ್ಲಾ ಹಿಂದೆ ಮಾತಾಡ್ತಿದಿದ್ದಾರೆ ಆದ ತುಂಬಾ
ಹ
ಒಂದ್ ಸ್ವಲ್ಪ ಸೈಲೆಂಟ್ ಆಗುವಂತ ಹೇಳ್ತೀರಾ ಅವ್ರಿಗೆ
ಹಾ ಹೇಳದೇನೋ ಟ್ರೈ ಮಾಡ್ತೀನಿ್ಮ ಹ್ಮ
ಮತ್ತೆ ಏನ್ ಸಮಾಚಾರ ಮತ್ತೆ ಪ್ಲಾನ್ಸ್ ಏನು ಈಗ ಈಗ ಹಾಲಿಡೇಸ್ ಎಲ್ಲ ಹೇಗಿದ್ರು ಇಂಜಿನಿಯರಿಂಗ್ ಅಂದ್ರರಿ ಈಗ ಎಕ್ಸಾಮ್ ಆಗೋದು ಹಾಲಿಡೇ ಅಲ್ವಾ ನಿಮ್ಗೆ ಹಲೋ ಹಲೋ
ಮತ್ತ ಹಾ
ಫುಲ್ ಬ್ರೇಕ್ ಆಗ್ತಿದೆ ನೀವು ಒಂದ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಿ ಬನ್ನಿ ಕರೆಕ್ಟ್ ಆಗಿ ಹಾ ಹಾ ಈ ಕೇಳಸ್ತಿದೆ
ಹ್ಮ್ ಹೇಳ್ರಿ
ಏನ್ೀಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಂದ್ರಲ್ಲ ಪ್ಲಾನ್ಸ್ ಏನು ಅಂದ ಈಗ ಹೆಂಗಿದ್ರೆ ಪೇಪರ್ ಮುಗಿಯುತ್ತೆ ಇನ್ನೊಂದ ಇಷ್ಟ ದಿನದಲ್ಲಿ
ಹಾ ಮುಗಿದ್ಮೇಲ್ ಹೋಗ್ಬೇಕ ಅನ್ಕೊಂಡಿ್ರಿ ದುದ ಸಾಗರ್ ಮತ್ತೆ ಗೋವಾ ಎಲ್ಲ ನಾ ಟ್ರಿಪ್ಿಗ
ಗೋವಾಕ್ ಹೋಗ್ಬೇಕು ಅನ್ಕೊಂಡಿರಿ ಬಿಡ್ತಾರ ಮನ್ಯ ಗೋವಾಕ್ ಹೋಗಕ್
ಅದೇ ಗೋವಾ ಅಂದ್ರ ಯಾರು ಬಿಡಲ್ರರಿ ಮನ್ಯಾಗ ಅದ್ರ ದೂದ್ ಸಾಗರ್ ಒಂದ್ ಇಟ್ಕೊಂಡಿವಲ್ಲ ಅದ್ ಅದ್ರ ಹೆಸ್ರ ಹೇಳಿ ಹೋಗಿ ಹಂಗೆ ಆ ಕಡೆ ಹೋಗ್ ಬರ್ಬೇಕು ಅಂತ
ಹಾ ಹಾ ಹಾ ದೊಡ್ಡ್ದ ಪ್ಲಾನ್ ಆಗ್ತೀರಿ ಬರಿ ನೀವು
ಹ ಹೋಗೋದೇ ಒಂದ್ಸಲ ಅಲ್ರಿೀ ಅದ್ರಾಗ ಮತ್ ಅಕ್ಕ ಅಕ್ಕಗಳ ಜೊತೆ ಬರ್ಲ ಅಕ್ಕಗಳು ಭ ಬರ್ಲತ್ತರ ಕ್ ಪ್ರತಿಗ ಹಂಗಾಗ ಹಾ ನಮಗೆ ದೊಡ್ಡೋರಾವದು ನಮ ಇಲ್ಲ ನಮ್ ಕಾಲೇಜಗೆ ಓದಲತಾರ ಅವ್ರಗ ಬರ್ತಾರಂತೆ
ಹ್ಮ್ ಹ ಹ್ಮ್ ಹ್ ಏನು ಪೂರ್ತಿ ಅಕ್ಕಳ ಜೊತೆ ಫುಲ್ ಕ್ಲೋಸ್ ಅನ್ನಂಗ ಐತ್ವಿ
ಹಾ ಬಾ್ರಿ ಅಂದ್ರಿ ಎಲ್ಲಾ ಹಕಗೊಳ್ಬಿ ಇಲ್ಲ ಒಂದಿಬ್ರು ಮೂವರ ಹಾರ ಅವ್ರ ಜರ ಜಾಸ್ತಿನೇ ಅ ಕೊತ್ ಪರಿಚಯಾರ ಹಂಗಾಗ ಅವ್ರ ಜೊತೆಗೆ ಹೋಗ್ಬೇಕ ಅಂತ
ಹೌೋಗ ಚಲ್ಲ ಮಸ್ತ್ ಮಜಾ ಮಾಡ್ಕಾ ಬರಿ
ಹಾ
ಹೌದು ನಿಮ್ ಕಡೆ ಹಬ್ಬ ಯಾವ್ ಜೋರ್ ಮಾಡ್ತಾರರಿ
ನಮ್ ಕಾಡಿ ದೀಪಾವಳಿ ಮಾಡ್ತಾರ ಮತ್ ಹೋಳಿ ಹುಣ್ಣಿ ಮಾಡ್ತಾರ ಜೊಗ್ಗಿ
ಹಳ್ಳಳ್ಳಿ ಜೋರ್ ಮಾಡ್ತರ
ಹಾ
ಏಂದ್ರೆ ಹುಳಿ ಹುಣ್ಣಿ ಜೋರ ಅಂದ್ರೆ ಏನ್ ಬಣ್ಣಾ ಆಡುದ
ಹಾ ಅದೇ ರೀ ಜೊಗ್ಗಿ ಅಂದ್ರೆ ಮಡಕಿ ಕಟ್ಟಿ ಎಲ್ಲಾ ಆಟಾಡೋದು ಅಣ್ಣಗಳ ಇರ್ತಾರಲ್ಲ ಅವ್ರೆಲ್ಲಾ ಅದು ಮಡಿಕೆವಾಡಿ ಅದು
ಹಾ ಹಾ ಹಾ ಹಾ ಎಷ್ಟ ದಿನ ಆಡ್ತಾರ ಬಣ
ನಮ್ಗಡೆ ಮೂರ್ ದಿನ ಆಡ್ತಾರ ಹ ಆಮೇಲೆ ಮೂರನೇ ಮೂರನೇ ದಿನ ದಿನ ಆಡ್ತೇರಿ ಮೂರ್ನೇ ದಿನ ಅಂದ್ರೆ ಹಿಂಗ ಅದು ನಮ್ ಕಡೆ ಹಿಂಗ ಶವ ಎಲ್ಲ ಮಾಡ್ತಾರ ಹೆಣ ಆಗ್ತಾರ ಹಾಗೆ ಅವ್ರಿಗೆ ಹೊತ್ಕೊಂಡ್ ಬರೋದು ಅವ್ರ ಮುಂದ್ ಆಳೋದು ಹ
ಹ ಹ ಅಂದ್ರೆ ಕೊಾಮೇದಿ ತರ ಮಾಡ್ತಾರೆ
ಹಾ ಇಲ್ಲೆಲ್ಲ ಕಾಮಿಡಿ ತರ ಮಜಾಕ್ ಮಜಾಕ್ನಾಗ ಮಾಡ್ತಾರ ಯಾರ ಒಬ್ರು ಆತರ ವೇಷ ಹಾಕೊಂಡಿರ್ತಾರ ಅವ್ರ ಹೊ ಹೊ ಕೊಂಡ್ ಬರದು ಹಿಂದ್ ಬಣ್ಣ ಬ್ಯಾರಲ್ ಒಳಗ್ ಬಣ್ಣ ಕಲ್ಸಿರ್ತಾರ ಅದರ್ಲಿಂತ ಅವರು ಅಳವ್ರರಿಗೆ ಹೊಡೆ ಅದು ಕುಣಿದಿರ್ತಾರ ಮುಂದದು ಇದು ಹಲ್ಲಿಗೆ ಬಾರಿಸಿಿ ಅವರಿಗೆಲ್ಲಾ ಬಣ್ಣ ಹೊಡ
ಹ ಹ್ಮ್ ಉಲ್ ಪಡಿ ಒಣ ಬಣ್ಣ ಹಣಂಗಿಲ್ಲ ಅಲ್ರಿ ನಮ್ ಕಡಿ
ಹಾ ಹಾಸಿ ಕೊಡಣ ನೀರ್ನ ಕಲ್ಸಿನೇ ಆಾಡದ್ರೆ ವಣವಣ ಯಾರ ಬೇ ಆಳಲ್ ಜಂಗಿ
ಹಾ ಹಾ ಹಾ ಅಂದ್ರ ಜೋರ್ ಮಾಡ್ತನನ್ ಹೆಂಗ ಐತ್ರಿ ಹೋಳಿ ಹು ಈಗ ಊಟದ್ರಾಗ ಹಬ್ಬ ಯಾವ ಮಾಡ್ತರಿ ಅದ್ರೆ ಅಡ್ಗಿ ಬಾಳ್ ಊಟಕ್ಕೆ ಎಲ್ಲಾ ಅಡ್ಗ
ನಮ್ ಕಡಿಯಾರ ನಿಮಗ್ ಗೊತ್ತಿದ್ದಂಗ ಎಲ್ಲಾ ಬ ಳಿ ಹೋಳ್ಗಿನೇ ಇರ್ತದೆ ಜಗ್ಗಿ
ಹ್ಮ್
ಪ್ರತಿಿಸಲ ಹೋಳ್ಗಿ ಅದು ಆ ಟೈಮಿಗೆಲ್ಲ ಶೇಂಗಾದ್ ಹೋಳ್ಗಿ ಮಾಡ್ತಾರ ನಮ್ ಕಡೆಲಿ ಜಾಸ್ತಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಈಗ ಅಮಾಸಿಗಳಿ ಹಬ್ಬ ಕಟ್ಟತಾ ಅಲ್ರರಿ ಅಮಾಾಸಿಗಳೋಳಿಗೆ ಮೆಲ್ಲಾ ಹೋಳಿನ ಮಾಡ್ತಾರ ಬರರಿ ನಮ
ಹಾ ರೀ ಅದೇ ಒಂದ್ ಬಾಸಸರ್ ಮನ್ಯಾಗ ಅವವತ್ತಿನ ದಿನ ಮುಂ ಹಿಡು ಸಂಜೆ ತನ ಬರಾಗ ಹೊಳಗಿನೇ ಇರ್ತದು
ಹ್ಮ್ ಮೂರ ಹೊತ್ತು ಮತ್ತ್ ಮರುದಿನಾನೂ ಅದೇ ಹೊಳಗಿರಿ ಖಾಲ
ಹ ಹಾ ಈಗ ಈಗಾರ ಈ ಈ ಕಾಲದಾಗ ಚಲೋ ಅದ ಯಕಂದ್ರೆ ಮಾಯನ್ಕಾಯಿ ಶೇಖರಣೆ ಎಲ್ಲಾ ಮಾಡ್ತಿರ್ತರ್ ಅದ್ರ ಸಂ ಊಟ ಮಾಡ್ಬೋದು ಬಟ್ ಹಾಾಲಿದ್ದು ಅಂದ್ರ ಚಲೋ ಆಗ್ತಲ್ಲ ಏನಿಲ್ಲ ಹಾಾಲಿದ್ದಾಗ
ಓ ಉಣಂಗಿಲ್ಲ ಅಂದ್ರು ಇವ ನಮ್ಮ್ ಅ ಇದ್ದ ಬಾಯಿ ಬರ್ತ ಹಿಡಿದ್ರು ಪ ಬಾಳ ಹೋಿ ಸೀಸನ್ ಬಯತು ಅಡ್ಗೆ ಮಡಗೆ ನಮ್ಮನ ಹಂಗ ಬರ್ರಿ ನಮ್ ತಮ್ಮ ಮೊ್ೇ ಕೀ ತಿನ್ನಂಗಿಲ್ಲ ಅವ ತಿನ್ನಲ್ಲಂತವ ನಮ್ಮ ಮಮ್ಮಿ ಹಮಂಗಿಲ್ಲ ಅಂದ್ರರು ಬಿಡ ಕೈ ಕಾಲ್ ಕಟ್ಟ್ರ ಒತ್ತಪಾಯ ಬಯ
ಹ್ಮ್ ಅವ್ರಂತಾರ ರುಚಿ ತಿನ್ಬೇಕು ರುಚಿ ತಿನ್ಬೇಕಂತ ಬಟ್ ನಮಗ್ ಅದ್ರದು ಅದ ಹೋಳಿಗಿಂತ ಬೇರ್ ಮತ್ ಯಾವ್ದಾರರು ರುಚಿ ಕೊಟ್ಟರು ತಿಂತ
ಹ್ಮ್ ಅ ಒಂದಿವ ಈಗ ಈ ಕಡೆ ಬೆಂಗ್ಳೂರ್ದಾಗಿತ್ತು ಲ್ ದೂರ್ ಬದು ಊರ್ ಬಿಟ್ಟ ದೂರ್ ಬರೋದು ತಿನ್ಬೇಕೇ ಕನಸ್ತ ಲ್ ಬಂದಾನ ಅಲ್ಲ ಇದಿದ್ದಾಗ ಟ್ ಮಾಡಕೊಟ್ರರು ಏನಿಲ್ಲ ಟ್ ತಿನ್ನು ತಿನ್ನೋತ್ ಕಾಡದ್ರು ತಿನ್ನಾಕ್ ಮಾನ್ಸ ಬರಾಂಗಿಲ್ರಿ ಹ್ಮ್ ಈಗ ನೀ್ ಕಡೆ ನಾಗರ ಪಂಚಮಾಯತ್ ಮಾಡ್ತೀರಿಲ್ರಿ ನೀವು
ಹಾ ಮಾಡ್ತೇವ್ರ ಮಾಡ್ತೇವ್ರ ಅದು ಭೀ ಮಾಡ್ತೇವ
ನಗರ ಪಂಚಮಿ ಜೋರ್ ಮಾಡಾಂಗಿಲ್ಲಏನ್ರಿ
ಅಷ್ಟೇನ್ ಇಲ್ರರಿ ಅಂದ್ರ ಈಗ ಒಂದೊಂದ್ಸಲ ಅಂತೂ ಮನ್ಯಾಗ ಯಾರಾರ ಹೋಟ್ಲ್ ಇದ್ರು ಅಂತಂದ್ರ ಹೋಗೋದದುು ಇರಲ್ಲಲ್ಲದೇ ಅವ್ರಗ ಹಂಗಾಗಿ ಯಾವಾಗ ಯಾವಾಗ ಒಂದೊಂದ್ಸಲ ಉಳತದ ಒಂದೊಂದ್ಸಲ ಆತದ ಮತ್ ಹೊಸದಾಗ ಮದ್ವೆ ಆಯ್ತು ಅಂತಂದ್ರ ಅವಾಗ ಮಾಡಲ್ರಿ ಮನ್ಯಾಗ ನಾಗರ ಪಂಚಮಿ ಆಚರ್ಸಲ್ ನವು
ಹೌದಾ ನಮ್ ಕಡೆ ಹಂಗೇನ್ ಇಲ್ ಬರಪ್ಪಾ ಹೊಸ್ದ್ಯ್ ಮದ್ವಿ ಆಯ್ತು ಅಂತಂದ್ರೆ ಈಗ ಅಕ್ಕಿ ಹುಡ್ಗಿ ಇರ್ತಾಳಲ್ ಮತ್ ಮಗಳು ಹೊಸದಾಗ್ ಮನಿಗ್ ಬಂದಿರ್ ಅಕ್ಕಿನ ಕಡನೆ ಹಾಲ್ ಎರ್ಷ್ಟ ಅಕ್ಕಿನ ಕಡೆನ ಉಂಡಿ ಕಡುಬ ದೇವ್ರಿಗೆ ನವು ಇವದ ಎಲ್ಲಾ ಆಾಕನ್ ಕಡೆನೇ ಮಾಡಿ ಜೋರ್ ಮಾಡ್ತಾ ಇರ್ವೇೀ ನಮ್ ಕಡೆ
ಹೌದ್ರಿ ನಮ್ ಕಡೆ ಹಂಗೆ ಎಲ್ಲ ಮ ಅದ್ರಾಗ ಮ ಹ ಹಾ ಮಾಡ್ತಾರೀ ಅಂದ್ರರು ನಂಬಲ್ಲಿ ಹೆಂಗ ಬೇರೆ ಕಡೆ ಹೋಗಿ ಅಲ್ಲಿ ಹೋಗಿ ಹಾಲು ಎದ ಬರೋ ಬದ್ಲು ಮನೆಗೆ ದೇವ್ರು ದೇವ್ರಿಗೆ ಎರರಿತಾರೆ ಒಂದೊಂದ್ಸ ಲ್ಲ
ಮನೇಂದ ಹೇರಿಗೆ ರ
ಆ ಅದು ಮೂರ್ತಿ ಇರ್ತದಲ್ರಿ ನ ಆಗಾರದುು
ಹ್ಮ ಹ್ಮ ನಮ್ ಕಡೆ ಹೆಂಗ ಇಲ್ಬಾರಪ್ಪಾ ನಮ್ ಕಡೆ ಹೆಂಗ್ ಮಾಡ್ತಾರ ಅಂದ್ರೆ ಈಗ ಹಿಂದಿನ ದಿನ ರಾತ್ರಿ ನಾಳೆ ಅ್ರ ತಂದ್ರೆ ಿನ ದಿನ ರಾತ್ರಿ ಮನಯಾಗ ಗೋಧಿ ಹಿಟ್ಟಲ್ಲ ನಾಗಪ್ಪ ಮಾಡಿ ನಾಗಪ್ಪು ಹಾಲ ಹೇರಿತಾರಿೀ ಮನೇನ್ ಮಂದಿ ಎಲ್ಲಾ
ಹ ಹಾ
ಆಮ್ಯಲ್ ಮರ್ದಿನ ಇದ್ರೆ ಮತ್ ಹಣ್ಮಂದವ್ರ ಗುಡಿ ಹತ್ತಕ್ ನಗರ್ ಕಟ್ಟಿ ಇರ್ ಲ್ರಿ ನಾಗಲ್ ಕಟ್ಟೆಗೆ ಹೋಗಿ ಅಲ್ಲಿ ಹಳದಿಂತು ದಾರ ಮಾಡ್ಕೊಂಡ್ ಹೋಗ್ ಹೋಗತಾರ ಏನ ಒಂದಿ ದಾರ ಮಾಡ್ಕೊಂಡುಂದಿ ಕಾಯಿ ಎಲ್ಲಾ ತಗೊಂಡ್ ಹೋಗ್ತಾರಿ
ಹಾ ಅಲ್ಲಿ ಹೋಗಿ ಅರ್ದುು ಕಲ್ಲಿಟ್ಟು ಪೂಜೆ ಮಾಡಿ
ಹ್ಮ್ ಕಲ್ಟ್ಟು ಪೂಜೆ ಮಾಡಿ ಮತ್ತ ಅಲ್ಲಿ ಗುಡಿ ಮುಂದೆ ಗಿಡ ಕಲ್ಲು ಆಯ್ಕೊರ್ ರ ಇದ್ ಕಲೆ ಇಕೊಂಬಂದು ತರ್ಕ ತಗೊಂಬಂದು ಮಾತ್ ಮನೆ ಮುಂದೆ ಹ್ಮ ಹಗೆಲ್ಲ ಜೋರ್ ಮಾಡ್ತಾರಿ ಮತ್ತ್ ನಾಗರ ಪಂಚಮಿ ಅಡ್ಗಿ ತಿನ್ನಕ್ ಚಲೋ ಮಾಡುತ್ತಾರೆ ಬರಿಪಾ ಅದಕ್ಕ ನಾಗರ ಪಂಚಮಿ ಬರ್ಬೇಕ ಅನ್ಸ್ತಿತ್ ನನಗರಿೀ
ಹಾ ಏನೇನ್ ಮಾಡ್ತಾರ ನಿಮ್ ಕಡೆ ಜೊಗ್ಗೆಿ ಅಂದ್ರ
ನಮ್ಮ್ ಕಡೆ ಈ ಚಕ್ಲಿ ಕರ್ಜಿಕಾಯಿ ಸೇವಾ ಉಂಡಿ ಬೇಸನ್ ಉಂಡಿ ಕರ್ ಇದು ಕರ್ದಂಟ ಆಹ ಶೇಂಗಾ ಹುಂಡಿ ಎಲ್ ಹುಂಡಿ ಗೋಧಿ ಹುಂಡಿ ಬಹಳ ತರ ತಿಂಡಿ ಮಾಡ್ತಾರ ಬರರಿ ಪ ಅವಾಗ ಪತ ತಿ ಶಂಕರ ಪಳೆಯ ಕಾರ ಶಂಕರ ಪಳೆಯ ಅಕ ಬಾಳ್ ಮಾಡ್ತಾರೀ
ಬಕ್ಕುಳೆ ಮಾಡ್ತಾರೀ
ಒಂದ್ ನಿಮ್ ಕಡೆ ಮಾಡಾಂಗಲ್ವಾ ಅಂದ್ರೆ ಹಿಂಗೇನು
ಅಷ್ಟೆಲ್ಲಾ ಮಾಡಲ್ರಿ ಅಂದ್ರರು ನವಮಿಗ್ ಅಷ್ಟಷ್ಟೆಲ್ಲ ಮಾಡ್ಲಿಕ್ ಬರಲ್ರರಿ
ಹಾ ಹಾ ಹಾ ಹಾ
ಹ್ಮ
ಅದು ಏನ್ ಏನ ಆಗ್ತದ ಅಂದ್ರೆ ನ್ ಮನ್ಯಾಗ ನ್ ವರ್ಷ ನಾಗರ ಪರಿಶ ಬಂದ ನಮ್ಮ ಮಮ್ಮಿ ತಗೊಂಡ್ ನೋಡು ೇನ್ರ ಒಂದ್ ಹೊಸ ಟ್ರೈ ಮಾಡಾಕ್ ಹೋದತಾರರಿ ಅದು ಅವ್ರ ಮಾಡಕ್ ನ್ ನೋಡಕ್ ಹೋಗಿ ಮಾಡಕ ಒಂದಾಗಿರ್ ಈ ಫೋನ್ದಾಗ ಇದಿದ್ದ ಒಂದಾಗಿರ್ತೈತಿ ಇವ್ರು ಮಾಡಿದ ಒಂದಾಗಿರ್ತ
ಹಾ ಆದದ್ರ ಅದಿಕ್ಕೆ ನಮ್ಮ ಮನಗ್ ಮಮ್ಮಿ ಮಾಡ್ಲಕ್ ಬರಲ್ಲಲ್ರರಿ ಹಿಂಗ್ ಬಾಜು ಮನಿ ದೊಡಮ್ಮ ದೊಡವ ದೊಡವ ಹಿಂಗ ಇರ್ತಾರಲ್ರಿ ದೊಡವಕ್ ಕಾಕಿ ಅವ್ರರಿಗೆಲ್ಲ ಕರ್ಸಿ ಮಾಡ್ತೀವಿ ಅದಕ್ ಜಾಸ್ತಿ ಏನು ಮಾಡಲ್ಲಲ್ರಿ ಸ್ವಲ್ಪ ಸ್ವಲ್ಪ ಅಷ್ಟ ಗೊತ್ತಿರೋದಷ್ಟೇ ಮಾಡತ್ತೆ
ಹ್ಮ್ ಹ್ಮ್ ಮತ್ತ್ ನಾಗರ ಪಂಚಮಿ ಬತ್ ಅಂದ್ರೆ ಇ ಇದು ಒಂದ್ ಖುಷಿ ಇರಿಪಾ ಚಕ್ ಎಲ್ಲರೂ ಕೂತ್ಕನ್ ಕರ್ಜಿತೈ ತೊಂಬದು ಒ ಒ್ರ ತೀಡದು ಕರೆಯದು ಮತ್ತ ಚಕ್ಲಿ ಹೊತ್ತದಂತು ಯಾವಾಗ ಬಯ ಕೊ್ ಬೈಸ್ಕೊಂಡ್ ಕೈಯಲ್ಲ ಕೆಂಪ್ ಮಾಡ್ಕೊಂಡ್ ಚಕ್ಲಿ
್ಮ ಅದ್ರಾಗ ಅವ್ರು ಪೂರ ಅಳಿಸ್ಬೇಕು ಮಾಡೋಂಗ ಹಿಟ್ ನ ಅದ ಟೈಮಗ ಜಗ್ಗಿ ಕಟ್ಟೆನ ಆದಿರ್ತಾರ ಅದು ಒತ್ತ ಇವ ತಿಕ್ಕಐತ್ ಬಟ್ ತಿನ್ನೋದ್ ಮಾತ್ರ ಚಲೋ ಇರ್ ತೊಗೋಲ್ಿ
ಅದಿನ ಅ ಹಬ್ಬನ ಮುಗ್ದಿರಲ್ರಿ ಯಾರ್ಲ ಅದ ಕರಿಾದ ಮಾಡಕ್ ದ ಅರ್ದ ಖಾಲಿ ಆಗಿರುತ್ತ ಹೊಂಟ ಪುರಿ
ಹ್ಮ
ನಿಮ್ ಕಡೆ ಇದು ನಾಗರ ಪಂಚಮಿ ಬಿಟ್ಟ ಮತ್ತೆ ಹಬ್ಬಾನ ಅಷ್ಟ್ ಜೋರ್ ಮಾಡಂಗಿಲ್ಲನ್ರರಿ
ಇಲ್ರಿ ಇಲ್ರಿ ಎಲ್ಲಾ ಅಷ್ಟು ಕಷ್ಟ ಆಯತ
ಹಾ ಹಾ ಆಯ್ತ ತಗೋರಿ ಮತ್ತೆ ಅವಾವಾಗ್ರ ಹಾ